ಹೇಗಿದ್ದೀರಾ ಏಮತ್ರ
ಏನ ಇಲ್ಲ ನೋಡ್ರಿ ಕುತಿಯ ಸುಮ್ನೆೆನ್ ವಾತಾವರಣ ನೋಡಾಗದ್ವಿ
ಹೌದಾ ವಾತಾವರಣ ಈ ವಾತಾವರಣ ನೋಡಿ ನಂಗೆ ಏನ್ತು ಗಟಾ ಪ್ರವಾಸ ಸೋೋಗಣ ಚಲ್ಲದು
ಅದೇ ಪ್ರವಾಸ ಅಂದ್ರೆ ಒಳ್ಳೆ ಮಂಜು ಬೀಳಬೇಕು ಒಳ್ಳೆ ಮೋಡ ಕವಿ ವಾತಾವರಣ ಇರ್ಬೇಕು ಮಳೆ ಹಂಗೆ ಬರ್ತಾ ಇರ್ಬೇಕು
ಈ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಾಗಿದೆ ಹ
ಇದು ಮಳೆಗಾಲ ಹೌದು
ಹಂಗೆ ಅದಕ್ಕೆ ಆ ಪ್ರವಾಸ ಹೋಗ ನಿರ್ಧಾರ ಮಾಡಿದೆ ಹ ದಿನವು ಈ ದಿನ ರೂಮ್ ಅಲ್ಲಿ ಕೂತು ಇದು ಕೋಣೆದು ಕೂತು ಕೆಲ್ಸ ಅದು ಇದು ಅಂತ ತುಂಬಾ ಬೇಜಾರು ಈ ಒ ಒಂದೇ ಕೆಲ್ಸ ಎಲ್ಲಾ ಬಿಜಿ ಆಗಿ ಹಾಗೆ ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಬದಲಣೆ ಬೇಕಲ್ಲ ಅದಕ್ಕಾಗಿ ಪ್ರವಾಸ ಹೋಗ್ಬೇಕದು ಅಂತ ಆಸೆ ಆತದೆ
ಇದು ಇದು ಮೊದಲೇ ಬಾರಿಗೆ ಇದು ಮಳೆಗಾಲ ಅನ್ನೋದು ದು ಬೇಸಿಗೆ ಮುಗಿದ ತಕ್ಷಣ ಬರುತ್ತೆ
ಹಾ
ಇದ್ರ್ದು ಬಹಳ ಮಹತ್ತ್ ತವ ಏನಂದ್ರೆ
ಈ ಈ ಮಳೇಲ್ಲ ಚೆನ್ನಾಗಿರುತ್ತೆ ಅಂದ್ರೆ ಮಳೆ ಬಂದಾಗ ನಾವ ತರ ಓಡಾಡ್ತಾ ಇರ್ತೀವಿ ಬೆಟ್ಟ ಗುಡ್ಡೆ ಪ್ರವಾಸಕ್ಕೆ ಹೋದ್ರೆ ಅ ಇಲ್ಲಿ ಚ ಚಾರಣ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂದ್ರೆ ಮಳೆಯಲ್ಲಿ ಬೆಟ್ಟ ಇಏರ್ತಾ ಹೋದ್ರೆ
ಹೌದು ತಂಪಾದ ವಾತಾವರಣ ಇರುತ್ತೆ
ಹಾ
ಎಲ್ಲ ಸುತ್ತಮುತ್ತ ಸುತ್ತಮುತ್ತ ಎಷ್ಟು ನೀವು ಎಷ್ಟು ಎಷ್ಟು ದೂರ ಎಷ್ಟು ದೂರ ನೋಡಿದ್ರು ಹಸಿರು ಹಸಿರು ಹೆಸರು ಕಾಣುತ್ತಿರುತ್ತ ಎಲ್ಲ ನೋಡಿದ್ರು ಹಸಿರು
ಹಾ ಹಸರು ವಾತಾವರಣ ಗುಡ್ಡ ಬೆಟ್ಟಗಳು ಒಂತರ ಜಗ ಚಂದ ಲ್ಲ ಹ ಆ ಜಾಗ ಚೆಂದಾದ್ರೆ ಒಂಥರ ಮನುಷ್ಯಂತ
ಹೌದು
ಹಾ ಆ ಪ್ರಕೃತಿ ಮಧ್ಯೆ ಹೋಗಿ ಈ ನೆಮ್ಮ್ ನೆಮ್ದಿಿಂದ ಸಮಯ ಕಳಬೇಕು ಅಂದ್ರೆ ತುಂಬ ತರ ಖುಷಿ ಆಗ ಹ ಅದೇ ಪ್ರ ಪ್ರವಾಸಗಳು ಹೂಾಕಿನ ಮುಂಚಕ ಏನನ್ ತಯಾರಿ ಮಾಡಿದರಿ
ಒಬ್ರೇನಾ ಅಥವಾ ಒಬ್ರೇ ಹೋಗೋದ ಅಥವಾ ಇದಾ ಎಲ್ಲರೂ ಒಗ್ಗಟ್ಟಾಗಿ ಸ್ನೇಹ ಸ್ನೇಹಿತರ ಜೊತೆ
ಈಗ ನಿರ್ಧಾರ ಮಾಡ್ಬಿಟ್ಟೀನಿ ಈಗ ಹೋಗ್ಲೇಬೇಕಂತ ಯ ಸ್ನೇಹಿತರು ಏನ್ ಮಾಡ್ತಾರೆ ಕೆಲವೊಬ್ರು ಬರ್ತೀನಂತ ಮೊದ್ಲೇ ಹರ್ತಾರೆ ಹ ಮೊದ್ಲೇ ಹೇಳ್ತಾರೆ ಆಮೇಲೆ ಎಲ್ ಕಡೆಯ ಟೈಮ್ ಅಲ್ಲಿ ಕೈ ಕೊಡ್ತಾರೆ ಅಂದ್ರೆ ಬರದಿಲ್ಲ ಕೆಲವ್ರು ಆಯ್ತು ಬರ್ತೀರ ಅಂತ ಹೇಳ
ಇ ಹೇಗಾಯ್ತ ಅಂದ್ರೆ ನಾನು ಓದ್ತಾ ಇದ್ದೇನಲ್ಲಾ ಎಲ್ಲಾ ಫ್ರೆಂಡ್ಸ ಕೂಡ್ಸ್ಬೇಕಂತ ನಾನನ್ ಮಾಡಿದ್ದೆ ಮೊದಲನ ಬಾರಗ ಒಂದು್ ಜಾಗಕ್ಕೆ ಒಂದ ಎಲ್ಲಾ ಸ್ನೇಹಿತರು ಕೂಡ್ಸ್ಬೇಕು ಮೊದಲನೇ ಬಾರಿಗೆ ಒಂದು ಜಾಗ ಒಂದು ಅಲ್ಲಿ ಪ್ರವಾಸ ಮಾಡಿದ್ವಿ ಅಲ್ಲಿ ಹೋಗ್ಬೇಕು ಅಂತ ಆಮೇಲೆ ನಾ ಇದು ಈಗ ಬೇಸಿಗೆ ಮುಗಿತು ಹ್ಮ ಮಳೆಗಾಲ ಸ್ಟಾರ್ಟ್ ಆಯದು ಒಳ್ಳೆ ಮಳೆಗಾಲ ಇದು ಹಂಗಾಗಿ ಬೇರೆ ಕಡೆ ರ ಗುಡ್ಡ ಬೆಟ್ಟ ವಾತಾವರಣ ಇರೋ ಕಡೆ ಅಹ ಇಡೀ ಪ್ರವಾಸನ ಅಲ್ಲಿ ಹೋಗ ಮಾಡ್ಬೇಕಾದ್ರಿ ಅಂತ ಹೇಳಿದರು ಅಲ್ಲಿನೂ ಎಲ್ಲಾ ಸಿದ್ಧಾರ್ಥ ಎಲ್ಲಾ ಸಿದ್ಧತೆ ಮಾಡಿ ಎಲ್ಲಾ ಇದು ಮಾಡಿದ್ವಿ ಈಗ ಒಬ್ರೊಬ್ರೊಬ್ರು ಒ ಇದು ಬೆರಳ ಎಡಿಕೆ ಅಷ್ಟು ಹ್ಮ ಮಂದಿ ಅಂದ್ರೆ ನಮ್ಮ ಗೆಳೆಯ ಸ್ನೇಹ ರು ನಮ್ಗೆ ಬರ್ತೀವಿ ಅಂತರು ಇನ್ನು ಇನ್ನು ಆ ಬರ್ತಾನೆ ಇಲ್ಲ ಸ್ವಲ್ಪ ಮಂದಿ ಅತ್ರು
ಸ್ಿನಂತ ಹೇಳ್ತಾರೆ ಹಾ ಅಷ್ಟು ಬರ್ತೀನಿ ಅಂತ ಹೇಳ್ತಾರೆ ಅ ಬರೋದಿಲ್ಲ ಹಾ ಹೌದು ಈಗ ಪ್ರವಾಸ ಹೋಗಾದ್ರೆ ನಾವ್ ಏನ್ ಮಾಡ್ತೀವಿ ಅಷ್ಟು ಬಟ್ಟೆ ಜಾತಿ ಈ ಮಳೆಗಾಲ ಮಳೆ ಪಟ್ಟೆ ಯಾವತರ ಬೇಕು ಆತ್ರರ ಜೋಡ ಹೌ ಪಟ್ಟ ಮತ್ತುತ್ತೆ ಮತ್ತೆ ಏನಾದ್ರು ಚ ಹಾಕ್ಬೇಕಲ್ಲೋಗ ಅಲ್ಲಿ ಹೊಲ್ಗಡೆ ತಿ ನಿಮಾದ್ರಿಂದ ತುಂಬಾ ಬಡ್ತ
ಹೌದು ಸ ಒಂದಸ್ಟ ಮಂದಿ ಬೈಕ್ ಅಂತ ಬೈಕ್ ತಗೊಂಡ ಹೋಗ್ತಾರದು
ಹ ಹೆ
ಒಂದಿಷ್ಟು ಮಂದಿ ಒಂದಿಷ್ಟ ಮಂದಿ ಟ್ರೈನ್ ಅಲ್ಲಿ ಹೋಗ್ತಾರೆ
ಹಾ
ಒಂದಿಷ್ಟು ಮಂದಿ ಅವರ ಸ್ವಂತ ಸ್ವಂತ ಗಾಡಿ ಕಾರು ಅಥವಾ ಬಸ್ಸು ಈ ತರ ಈ ತರ ಸುಮಾರು ಸೀಟು ಇರುವಂತ ಗಾಡಿಗಳನ್ನು ಬುಕ ಮಾಡ್ಕೊಂಡು ಹೋಗ್ತಾರೆ
ತು ಹೋಗ ಅಂದ್ರೆ ಒಂದ್ ಸ್ವಲ್ಲ ಖುಷಿ ಅದ ಹೋಗ್ ಬಂದ್ರೇ. ಈ ನಾವು ಮನೇಲಿ ಮನೇಲಿ ಮನೇಲಿ ಕಳಸ ಹೋಗದಿದ್ರೆ ಏನ್ದೆ ಅ, ನಾವು ಗೊತ್ತೇ ಇದ್ದಿಲ್ಲ ಆ ಟೈಮಲ್ಲಿ ಪ್ರವಾಸ ಇದೆ ಎಂದು ಅವಾಗ ಅವರು ಪ್ರವಾಸ ಬೇರೆ ಬೇರೆ ದೇವಸ್ಥಾನ ಅದೆಲ್ಲ ಹೋಗ್ತಿದ್ದು ಪಾಸ್ ಪಡೆ.
ಹೋಗ್ತಿದ್ದು ಪ್ರವಾಸ್, ಮನೆಯಲ್ಲಿ ಹೋಗ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ. ನಾವು ಓದುತ್ತಿದ್ವಂತ. ಹ ಹಾ ಪ್ರಾಥಮಿಕ ಶಾಲೆ ಆಗಲಿ, ಹ ಶಾಲೆ ಶಾಲೆಯಲ್ಲಿ ಕರ್ಕೊಂಡು ಹೋಗೋರು ಪ್ರವಾಸಕ್ಕೆ.
ಹಾ ಹ ತುಂಬ ಸರಿ ಕೇಳ್ತಿರೋ,
ಏನು ತಲೆವೊಂದಿಷ್ಟು ಮನೆಯಲ್ಲಿ ಅವರು ಶಾಲೆ. ಪ್ರವಾಸಕ್ಕೆ ಬಿಡ್ತಾರೆ. ಕೆಲವೊಂದು ಮನೆಯಲ್ಲಿ ಬಿಡೋದಿಲ್ಲ.
ಬಸ್ಸಲ್ಲಿ ಈಗ ಶಾಲಾ ಪ್ರವಾಸ ಹೋಗ್ದಲೇ ಇರೋವ್ರು. ಪಿಜ್ಜಾ ಈಗಿನ ಕಾಲದಲ್ಲಿ ಸರಿ ಇಲ್ಲ ಬಷ್ಟು ರಸ್ತೆಗಳು ವ್ಯವಸ್ಥೆ ಸರಿ ಇಲ್ಲ. ಹಾ ಚಾಲಕ್ ಸರಿ ಚಾಲ. ಈ ಮಕ್ಕಳು ಸರಿಇಲ್ಲ ಈಗ. ಕೆಲವೊಂದು ಕಡಿ ಇದಗುತ್ತೆ ದುರಂತ ಗಳು ಆಗುತ್ತೆ ಹಾ. ಕೆಲವೊಂದಲ್ಲಿ ವಿನ ರಸ್ತೆ ಅಪಘಾತ ಆಗುತ್ತೆ. ಪಾಪ ಮನೇಲಿ ಉಂತನ ಮಕ್ಕಳನ್ನ ನಾ ಹೊರಗಡೆ ಕಳಸದು ಅಂದ್ರೆ. ಎಲ್ಲಿಗೆ
ಹೌದು ಎಲ್ಲಾ ಎಲ್ಲಾ ಎಲ್ಲಾ ಪೋಷಕರಿಗೆ. ಭಯ ಇದ್ದೇ ಇರುತ್ತೆ.
ಹಾ ಇದ್
ಆದ್ರೂ ಒಂದು ಗಟ್ಟಿ ಜೀವ ಮಾಡಿ. ಕೆಲವರಿಗೆ ಕೊಲಿಸ್ ಕೊಡ್ತಾರೆ. ಅದನ್ನ ಅದನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳೋದು ಜವಾಬ್ದಾರಿ ಅವರು ಮಕ್ಕಳಿಗೆ
ಅಣ್ಣ ಮಕ್ಕಳು ಓದೋ ಜವಾಬ್ದಾರಿಕವಾಗಿ ಆ ಶಿಕ್ಷಕರ ಜೊತೆ ಹೋಗ್ಬೇಕು. ಆ ಶಿಕ್ಷಕಕರು ಏನೋ ಸೂಚನೆ ಕೊಡ್ತೀರಾ ಅನಿಸಬೇಕು. ಹ ಹಾಗೆ ಏನ ಕಿತಾಪತಿ ಮಾಡ ಕುತಿಯೊ ಅವಘಡಗಳು ಆಗಿರುತ್ತೆತೋ
ಅದೇ ತಮಾಷೆ ರೂಪದಲ್ಲಿ ಉಚಿತವಾಗಿ ಒಳಗಾಗಿ ಏನಾನೂ ಮಾಡ
ಈಗ ತಮಾಷೆ ರೂಪದಲ್ಲಿ ಈಜು ಬರ ಈಜು ಬಂದವನಿಗೆ ಮೊದಲಿಗೆ. ತಲೆಗೆ ಬೀಳ್ತೀರಾ ಹಂಗೆ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂತೀರಾ. ಸುಮ್ಮ್ಳ್ಬ ಹೋಗ
ಸುಮ್ನೆ ತಳ್ತಾರೆ ಇಲ್ಲಾಂದ್ರೆ ನೋಡೋಣ ಒಂದ್ಸಲ ನೋಡೋಣ ಈಜು ಹೊಡ್ಯಾಣ ಅಂತ ಹೋಗ್ತಾರೆ. ಫ್ರೆಂಡ್ಸ್ ಸ್ನೇಹಿತರು ಗೆಳೆಯರು, ಕರ್ಕೊಂಡ ಹೋಗ್ತಾರೆ ಅವನು ಬರಲ್ಲ ಅವಾಗ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅವ್ರ ಗೊಂದದಲ್ಲಿ ಸಿಲುಕಿ. ಏನಾದರೂ ಹೆಚ್ಚು ಕಡಿಮೆ ಆದ್ರೆ, ಹ್ಮ್. ಪೋಷಕರಿಗೆ ಬಹಳ ತೊಂದರೆ ಆಗುತ್ತೆ ಅವರಿಗೆ ಜೀವನ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಈ ಕೆಲವರು ಪೋಷಕರು ಒಪ್ಪ ಇಲ್ಲ ಪ್ರವಾಸ್ ಕಳಿಸೋದು.
ಆ ಪ್ರವಾಸಕ್ಕೆ ಕಳಿಸಬೇಕಾದ್ರೆ ನಮ್ ಮನೇಲಿ ಏನು. ಪಡೆದಿರುತ ಹ ಚಿತ್ರಾನ್ನ ಚಪಾತಿ ಅಡಿಗೆ, ಆ ಇದು ಊಟ ಗೀಟ ಮಾಡುತ್ತಾರೆ ಸಣ್ಣು ಹುಡುಗರ ಉಪವಾಸವಿದ್ದಾನೇ, ಏನಾನ ಮಾಡಿ ಚಿಕ್ ಚಕ್ಲಿ
ಎಲ್ಲಾದ್ರೂ ಹೊರಗಡೆ ಹೋಗಿ. ತುಂಬಾ ರಕ ಖರ್ಚು ಮಾಡಿ ಹೊರಗಡೆ ಮಾಡೋಕ್ಕಿಂತ ಮನೆಯಿಂದನೇ ರುಚಿಯಾಗಿ ಕಾರವನ್ನು ತಗೊಂಡೋದ್ರೆ ನಮ್ಗೆ ಅಲ್ಲಿ ಯಾವದಾದ್ರು. ಖರ್ಚು ಉಳಿಯಿತೆ ಮನೆ ರುಚಿ ಮನೆ ರುಚಿ ಜೊ ತಿಗೆ ತಗೊಂಡು ಹೋದಂಗ ಆಗುತ್ತೆ ಅಲ್ಲಿ ಯಾವ್ದಾದ್ರರು ಜಾಗ ಸಿಕ್ಕ್ರೆ ಕೂತು ಊಟ ಮಾಡ್ಬಹುದು.
ಹಾ ಮನೆ ನನಗೆ ಹೊರಗದಾದ್ರೆ ಅವರು ಯಾವ ರೀತಿಯ ಎಣ್ಣೆ ಹಾತತಾರೋ ಯಾವ ಯಾವ ರೀತಿಯಾಗಿ ಕುಕ್ ಮಾಡಿರ್ತಾರೋ ಗೊತ್ತಿಲ್ಲ ರುಚಿಯಾಗಿರ್ಬೇಕು ನಾವೇ ಈ ಮನೆಯಲ್ಲಿ ಮಾಡ್ಕೊಂಡು ರುಚಿ ರುಚಿಯಾಗಿರುತ್ತೆ ಮನೆ ತಿಂಡಿ ಒಂದು ಒಂತರ ಚೆನ್ನಾಗಿರುತ್ತೆ ಬೇಕಾದ್ರೆ ಅ ಅಲ್ಲಿ ಬೇರೆ ಬೇರೆ ಹೋಟ್ಲಲ್ಲಿ ಇಡ್ಲಿ ಬಿಸಿ ಇಡ್ಲಿ ವಡಾ ದೋಸಾ ಚಾ ಅವು ತಿಂದ್ರು ಸ್ವಲ್ಪ ಏನ್ಸಲ್ಲಾ ಮನೆ ಊಟನೂ ಮನೆ ಊಟನೇ ಬೇರೆ ಅದೇ ಊಟನೂ ಬೇರೆ ಹ್ಮ ಎಷ್ಟೋ ಕಟ್ಟಗೋದು ಹೋಗುತ್ತೆ ಒಂದಿನಕ್ಕೆ ಆಗುತ್ತೆ ಅವರ ಮೆನೆ ಕಡೆಯಿಂದ ಆಗುತ್ತೆ ಇಬ್ರು ಏನೇನು ಮಾಡ್ಬೋದು ಅಂದ್ರೆ ಮುಚಗೊಂಡು ಹೋಗು ಹೌದುಟ್ಟಿದ್ದಾರೆ ನಮ್ಮನೆ
ಹೌದು
ಅನ್ಕೋಡಿದ್ದೆ
ಅದ್ರ ಜೊತೆಗೆ ಅದ ಕಡಿ ಪುಡಿ ಏನು ಅಂತರ ಅಂದ್ರೆ ಪುಡಿ ಪುಡಿ ಐಟಮು
ಹ ಹ ನ ಸಾ ಹೋಗಷ್ಟಳ ಹಾ ನಾವು ಹೋಗೋ ಸ್ಥಳದಲ್ಲಿ ಉಪ್ಪು ಖಾರ ಹೇಗ್ ಆಗ್ತಾರ ಗೊತ್ತಿಲ್ಲ ನಮ್ ರುಚಿನೇ ಬೇರೆ ನಮ್ ರುಚಿನೇ ಬೇರೆ ಅವರ ರುಚಿನೇ ಬೇರೆ ಹಾ ಅಂದ್ರೆ ಹೋಗುದ ಖುಷಿ ಎಷ್ಟು ಎಷ್ಟು ಇರ್ತ್ರೆ ಅಂದ್ರೆ ಬೆಳಗ್ಗೆ ಎದ್ದು ಬಿರ್ತವಿ ಇಲ್ಲ ನಿದ್ದಿನೇ ಮಾಡಿಲ್ಲ ನಾಳೆ ಪ್ರವಾಸ ಇದೆ ಚಿಕ್ಕಮಂಗಳೂರು ಹಾ ನಾವ ಹೆಂಗ್ ಮಾಡುದು ನಮ್ದು ಬಸ್ಸಲ್ಲಿ ಅ ಯಾವ್ ಆಸನ ಹಿಡಿದುಕೋಳೋದೂ ಕಟಕಿ ಬದಿ ಆಸನ ಹಿಡುಕೋಳೋದ ಅದು ಇದಿದುಕೋಳೋದ ಮತ್ತೆ ಈಗ ಒಂದು ಕೇಳು ನಾಳೆ ಫೋನ್ ತಗೊಂಡ ಹೋಗಿ ಫೋಟೋ ತೆಕ್ಕೊಳದು
ಹೌದು ಹೌದು
ಹಾ ನಂತರ ಕೆಲವೊಂದು ಹಂಗೆ ಪ್ರವಾಸ ಆದ್ಮೇಲೆ ನಮ್ಮ್ ಕಡೆ ದೇವಸ್ಥಾನಗಳು ಜಾಸ್ತಿ ಹೋಗೋದು
ಹೌದು
ದೇವಸ್ಥಾನ ಅಂದ್ರೆ ಗಂಟೆ ಶಬ್ದ ಹೂವಿನ ಸುವಾಸನೆ ಶಾಂತವಗಿರೋದು
ಆ ದೇವಸ್ಥಾನ ಎಲ್ಲಿರುತ್ತದೆ ಅಂದ್ರೆ ಊಡ್ಡ ಬೆಟ್ಟ ಹಚ್ಚ ಹಸಿರಾದ ವಾತಾವರಣದಲ್ಲಿ
ಒಂಥರ ನೆಮ್ಮದಿ ಅಲ್ವಾ ಅಲ್ಲಿ ಹೋಗೋದು ಎಲ್ಲ ನೆಮ್ಮದಿ ಅಲ್ವಾ ನಾವು ಎಲ್ಲ ಬೆಟ್ಟ ಹತ್ತಿ ಚಾ ಅನಾ ಮಾಡಬೇಕ ಬೆಟ್ಟಕಲ್ಲಿ ನಾಳೆ ಹೋಗದು ಅದು ಫ್ರೆಂಡ್ಸ್ ಜೊತೆ ಆಹ ಸ್ವಲ್ಪ ತಮಾಷೆ ಮಾಡೋದು ಹೆಂಗಾಯ್ತು ಹಿಂಗಾಯ್ತು ಓಡ್ಬರೋದು ಒಬ್ಬರು ಹಂಗ ಬೆಟ್ಟ ಸದಾಡ್ತಾರೆ ಒಬ್ರು ಅಲ್ಲಿ ಹೋಗಿ ದೂರ ಹೋಗಿ ಕೂರ್ತ್ಕೊತಾರೆ
ಹೌದು ಅದೇ ಎಂತ ವಿಪೇರ್ ಆಯ್ತ ಅಂದ್ರೆ ಆ ಪುಣ್ಯಕ್ಷ್ಷೇತ್ರಗಳು ಅದ್ರ ಜೊತೆಗೆ ಬೆಟ್ಟ ಗುಡ್ಡ ಹಚ್ಚು ಹಸಿರು ಮಳೆ ಮೋಡ ಕವಿದ ವಾತಾವರಣ ಎಲ್ಲಾ ನೋಡಕ ಒಂಥರ ಸ್ವರ್ಗ ಅನ್ಸುತ್ತೆ
ಹ ಆ ತರ ಅಂದ್ರೆ ಪ್ರವಾಸ ತುಂಬಾ ಒಳ್ಳೇದುವ ಅಂದ್ರೆ ನಾವುಷ್ಟು ತಯಾರಿ ಮಾಡಟ್ಟು ನಾ್ ಯಾವ್ ತರ ಇಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅದೆಲ್ಲ ತಯಿ ಚೆನ್ನಾಗಿದ್ರೆ ಪ್ರವಾಸ ಚೆನ್ನಾಗು ನಲ್ವಾ
ಹೌದು ಹೌದು